ಹಲೋ
ಹಲೋ
ಹಲೋ
ಹ
ಹಲೋ
ಹ
ಹ ಕೆಲ್ತ್ ರೀ ಕೆಲ್
ಗ ರ ಕ ಕುತ್ತ ಅಲೋ ಕೇಳಕ್ ಕೊಡ್ ಹಲೋ ಹಲೋ ಹಲೋ ಕಳ್ ಕುದಾರ್ರೆ ಏನ್ ಮಾಡಡ್ರ ಸಮಾ ಚಾರಾ
ಏನ ನೋಡ್ರಿ
ಹಾ ರೀ ಏನ್್ ಮಾಡಕತರಿ
ಏನ್ಲ್ರಿೀಜ ಮಾಡೋ ಕಂತ ಆ ಹೊತೆ
ಎಲ್ಲಿ ಏನೇನ್ರರಿ
ಹಾ
ಏನೇನ್ ಬಿಸ್ನೆಸ್ ಮಾಡ್ರೆ
ೇೀ ಪ್ಲಾಟ್ಗಳು ಹಾಕಗತವ್ರಿ
ಹೌದ್ರಿ ಅಲ್ಲಿ ಹಂಗೊಂದ್ ಪ್ಲಾಟ್ ಮೂರಾಗ
ಹ್ಮೂಊರ ಆಯ್ತು ದೇಡ್ ಲಕ್ಷ ಯಾವ ರೀ
ದೇಡ್ ಲಕ್ಷ ಸರ ಹಾ ಅದೇ ನಮ್ಮ ನ ಒಂದ್ ನಾಕ್ ಲ ಆಡ್ ಬೇಕಾಯ್ು್ರೀ ಮತ್ತ ಕೊಡ್ತ್ರ ಏನ್ೀ ಮತ್ತ
ಆಯ್ತ್ಾಯಯ್ತ ತೋ್ರಿ ಬರ್ರಿ
್ೇಡ್ ಲಕ್ಷ ಏನು ಕಡಿಮ ಇಿಲ್ಲ ಅನ್್ರೆ ನಮ್ಗ ಒ ನಾಲ್ಕ್ು ಆಡ್ಬೇಕಾಯ್ತ್ರಿ
ನೀ ವರ್ವಿಲ್ಲ ಮಾತಾಡಿ ಕಡಿಮ ಕೂಡ
ಹೌದ್ರಿ ಉದ್ದ್ನಯಾಗ ಎಷ್ಟು ಬರ್ತ್ರಿ ಆಡಲ್ನಾಗ ಎಷ್ಟ್ ಬರ್ತ್ರಿ
ಅದ ರೀ
ಹಾ ರೇ ಮೂವತ್ತು ಬಾರ ದಡ್ರೆ ಉದ್ದ ಬ್ ಇದು ಅಡಲ್ಲೇ ಕೂತ ಇದಾ ಉದ್ದನಾಗ ಎಷ್ಟ ಬರ್ತ್ರಿ
ಉದ್ದಿನಿಯಾಗ ನಲ್ವತ್ ಬರ್ದು ಅಡಲ್ದಾಗ ಇಪ್ಪತ್ ಬರ್ದು
ಇಪ್ಪತ್ ರ ನಲ್ವತ್ ಇ ಕಡೆ ಕಡೆ ಮೂವತ್ ಆದ್ರೀ ನಾವ್ ಮೂರ್ ಕಡೆಗೆ ಆದ್ರ ಸ್ವಲ್ಪ ರೊಕ್ಕ ಜಾಸ್ತಿ ಆದ್ರಿ ಮೂರ್ ಲಕ್ಷ ಇತ್ತನ ಅ ನೋಡ್ರಿ ನಂಬೈಲ್ಲಿ ಹೌದ್ರಿ ಹ ನಾವ್ ಇಲ್ಲಿ ಊರ ಂಜೂರಿಲ್ಲಿ ಮಸೂದಿ ಅಂದ್ರೆ ಅಲ್ಲಿ ಎರಡ್ ಲಕ್ಷಕ್ಕ ಆದ್ರೆ ಹ ಉದ್ದಕ್ ನಂಗ್ ನಲವತ್ತಾವ ರೀ ಅಡಲ್ನಂಗ್ ಮೂವತ್ತಾದ್ರೆ
ಇಲ್ಲ ಮೂರ ಏಳರಿ
ಹೌದೇರ
ಹ್ಮ್
ಅದೇ ರೀ ಮತ್ ನಾಳಿಗ್ ಬರ್ತೇನ್ ರೀ ಮುಗಸ ಬಿಡಂಬ ಾಟ ಅಲ್ಲಟ
ಆಯ್ತಾಯ್ತು
ಹ ಮತ್ತ ಇೂ ಕಲ್ಲಾವೇನ್ರಿ ನಿಮ್ ಮೂರಕ ಕಲ್ಲ ರೀ
ಹ್ರೀ
ಕಗಾರೇ
ಹ್ರೀ ಅವ್ರೀ ನಾನೇ ಓ್ತನ್ ರೀ ಕಣಿ
ನೀವ ತುಂಬ್ರಾ ನಿಮ್ಮ ಅನ್ೀ ಕಣಿ
ಹಾ ರೀ
ಹ ಅದೇ ಅಕ ಇವರ ಈಗ ಇದ್ರಾಗ ಆಾಕ್ತಾರ ಅಲ್ೀ ಬುನೈದಗ ಅದು ಎಷ್ಟ ಇಂಚುನು ಬಿ ಅವು ಪಾಳ್ಯ ಕಟ್ಟಗಲ್ಲ ಅದೇ ರ ಹ ರ ಅ ಎಷ್ಟ ಟನ್ಚಿನ್ ಇರ್ತಾರೆ ಕಟ್ಟೆ ಅಲ್
ಓ ಮೂರ್ ಇಂಚ್ ನಾಲ್ು ಇಂಚ್ ಐದ್ ಇಂಚ್ ಆರು ಇಂಚ್ ತಾನ ಇರ್ತಾವ
ಹೌದ್ರೀ ನಿಮ್ ಲೆಕ್ಕದಾಗ ನಿಮ್ ಮೂರಾಗ ಕಟ್ಟರ ರೀ ಮತ್ತೆ ಹೆಂಗಗೆ ಎಷ್ಟ ಮೂರ್ ಇಂಚ ಕಟ್ಟರಿ ನಾಕು ಇಂಚ ಕಟ್ಟ್ರ ಐದ ಐದ ಐದಾರು ಇಂಚ ಕಟ್ಟಾರೇಏನ್ರೀ
ಹಾ
ಅದೇ ರೀ ಒ ನಮ್ಗೊಂದ್ ಅಲ್ಲಿೇ ನಿಮ್ೂರಾಗ ಹಟ್ಟಿಸಬೇಕ್ರೀ ಅಲ್ಲಿೇ ಮ ಜಾಗದಕಂದ ಹೇಳ್ರಿ ಅಲ್ಲ ಒಂದಯತ್್ರಿ ಪ ಆಯದಯ್ತು ನಮ್ದ ಾರಣೆ ರ ಇಲ್ಲಿ
ಬರ
ಹಾ ರ
ಹ್ಮ
ಗಡಿ ಬಾಡಿಿಗೆ ಒಂದ ಎರಡ್ ಸಾವಿರ ತೋದ್ರಿ ಗಲ್ಲಿಗೆ ಒಂದ್ ಐನೂರು ಅಮಲ್ ಒಂದ್ ಐನೂರು ಮೂರ್ ಸಾವಿರ ಹ ಮತ್ತೆ ೊಂದ ಎಂಟು ಎಂಟು ಬೇಕಐತ್ೀ ಒ ಟ್ರಿಪ್ ಮತ್ತ ಎೇೇಳ್ಬಿಡ್ರಿ ಮತ್ತೆ ಸ್ವಲ್ಪ ಕಡಿಮೆ ಕಡಿಮೆ ಇಲ್ರಿ
ಇಲ್ರಿ ಅಷ್ಟತ ಅಲ್ಲಸ್
ಡ್ರಿ ನಾವ ಒಂದ ಈಗ ಎಂಟು ತೋಯತವ್ರೀ ಪಾಯ ಕಟಗಲ್ಲೇ ರೀ ಮತ್ತ ಮ ಬಾಂಡ ಗಿಂಡಿ ಎಲ್ಲಾ ನಿಂಬಲ್ಲಿ ತೋತವರಿಿ ಎಲ್ಲ
ಆಯ್ದಾಯ್ತು ನ ಕಮ್ಮ ಕಡ ಕತರಿ ಅಲು ಬ ಹ
ಮ ಬಾಂಡ್ರ ಸಿಕ್ತೊಂಡ್ರಿ ಅವನ ಇದ ಈ ಕಟ್ಟಾಕ್ರೀ ಇದ ಅರಿವಿ ಅರಿವಿ ಬೇಕ್ರಿ ಒಂದ್ ಎಷ್ಟ ಏಳು ಇಂಚ ಹಂಗ ಅವನ್್ರಿ ಅರಿ ಇಲ್ಲಿ ಬುನಾದಿ ಮ್ಯಾಲ ಹಾಕಕ್ರರಿ
ದಪ್ಪಾತ ರೇಳಚಿನ
ಅಷ್ಟ ಆರು ಇಂಚ್ು ಐದ್ ಇಂಚು ನಡಿ ತಗೊಂಡ್ರಿ ನಾಕ ಇಂಚ್ ರೀ ಐದ್ ಇಂಚ್ ನಾ ಐದಿನ ಸಾಕ್ಸ್ತಾರಳಿ ಮತ್ತ
ಬಾರ ಧಪ್ಪಪ್ಪಾದ ರೋ
ಹ ಅಂದ್ರೆ ಬುನದ ಮ್ಯಾಲ ಕೂಡ ಅಲ್ ಚಂದವು ನ ಅದ್ದ ಕಡ್ಕಬೇಕಾದ್ರಿ ಎಲ್ ನಾಕ ಇಂಚುನ ಆತ
ಹ್ಮ್
ಆ ಎಷ್ಟ ಒಂದಕ್ಕೆ ಎಷ್ಟ ಹತ್ರ ಅದ ಒಂದ್ ಅರಿವಿಗೆ ಎಷ್ಟಾದ್ರೆ
ಒಂದ ಮುನ್ನೂರು ರೂಪಾಯಿ ರೀ
ಒಂದ್ ಅವ್ರಿಗೆ ಮುನ್ನೂರ ರಿ
ಹ್ಮ್
ಮುನ್ನೂರ ಅಂದ್ರ ಬಾಳ ಐತ್ ಮತ್ತತ್ ಎರಡ್ನೂರ ಐವತ್ತ ಆದ ಅಂತ ಹೇಳಿ ಸರಿ ಕೇಳಿದಿ್ರ ಹೆಂಗೆ ಆದ್ರೆ ಬಳಾಡಿಗೆ ತಂದ್ರ ಒಂದ್ ನಾಕ ತ್ರಿಪ್ ಅದ ಸ ಚಲೋ ಹೇಳ್ರರಿ ಅದಿಕ್ಕೆಲ್ಲ ನಿಮ್ ನಂಬರ್ ಕೊಡ್ತಾರ ನಾವವು ಹಚ್ಚಿದೆರೆ
ಹ ಎಳ್ನೂರ್ ಕಾಲ ಅಯ್ತ್ರಿ ಅವಾಗೆ
ಎರಡ್ನೂರ ಐವತ್ ರರಿ ಮನನ್ ಹಾಕ್ಸೀ ಒಂದ್ ಒಂದ್ ಎರ್ದ ದಡ್ ತಿಂಗಳ ನೋಡ್ರಿ ಇಷ್ಟ ಅಕ್ಷಿ ನಾವ್ ಹಾಕಲ್ರಿಿ ಬ್ಯರಾರ ಹಾಕ್ಸರಿೀ ನಕ ನಮ್ ಮೋಡಗ್ರಿ ಅದಕ್ಕೆನೆ ನಿಮ್ಮ ಅಲ್ಲಿ ಹಾಕ್ಕ್ಷ ಅಲ್ಲಿ ಆಾಕ್ಷಸರ ಅಂತತ್ರಿ ಅದಕ್ಕೆಲ್ಲ ನಿಮ್ ನಂಬರ್ ಕೊಟ್ರ ಅದಕ್ಕೆಲ್ಲ ನಾವ್ ಆ ಚತ್ರಫನ್ ಎನೂರ ಎಂಬತ್ ರಿ ಹೆಂಗ ಎಷ್ಟು ಬರ್ತಾರ ಅವು ಒಂದು ಟ್ರಿಪ್ ಆಗ್ರೆ
ಹ ರುಬನ್ಯಾಗ ನಾಕ ಇಂಚಿನ ಅಂದ್ರ ಮೂವತ್ ಬರ್ತಾವ್ರೀ ಐದ್ ಇಂಚಿನ ಅಂದ ಅಂದ್ರ ಹ ಇಪ್ಪತ್ತೈದು ಬರ್ತದೆ
ಬರ್ತಾವ್ರಿ ಇವು
ನಾಲ್ಕು ಇಂಜಿನ್ ಬರ್ತವೆ ರೀ ಮೂವತ್
ಮೂವತ್ತೊಂಬರ ಗಾಡಿ ಬಾಡ ಅಷ್ಟೇನ್್ರರಿ ಎರಡ್ ಸಾವಿರ ಏನ್ರಿ ಅಲ್ಲಿಗ ಆಮಲೆ ಎಷ್ಟ್ರ
ಅಮಾಲಿ ಅಂದ್ರೆ ಅಮ್ಮಾಲಿ ಎರಡ್ ಸಾವಿರ ಆದ್ರ ಉತ್ತಮ ವೇಳಸಾಯ
ಹ್ಮ ತುಂಬಾಕ್ ನಏನ ಸಪಸಕ್ ಸ ಬೇಡ್ರಿ ಬಾಳ ಐತಲ್ರಿ ಹ್ಮ್ಮ್. ಹೌದ್ರ ಸ್ವಲ್ಪ ದೂರ ಆದ ನೋಡ್ರಿ ನಡ್ದ ಹಾಕರಿಲ್ರಿ ಮದ ಕಡಗ್ ಕೊಡ್ಬೇಕ ಏನ್್ರೀ ಹ ನೋಡ್ರಿ ಹಂಗ್ ಮಾಡಾರಬಾರ
ಹಾ
ನೋಡ್ರಿ ಕಡಿಮೆ ಮಾಡ್ರಿ ಕಡಿಮ ಮಾಡ್ರಿ ಹಂಗ ಅಲವ್ರೀ ಕಡಿಮ ಮಾಡ್ರಿ ಹ ಬಾಳ ಐತ್ರಿ ಸ್ವಲ್ಪ ದೂರ ಸ್ವಲ್ಪ ದೂರನ ಅಕ್ಕೇನ್ಿ ಹೇಳ್ರಿ ಅದ್ ಸಂಂದ್ರ ಆದ್ರಿ ಸು್ ಸ್ವಲ್ಪ ರೀ ಬುನಾದ ಮೇ್ಳ್ಳಿಯದ ಆದ್ರಿ ಹಾ ಹೌದ್ರಿ ಒಂದ್ ಎಷ್ಟ್ರ ನಾಲ್ಕನೂರ್ ತೊಂಗಾರ್ರೆ
ಹ್ಮ ನಾಾಗನೂರ ಐನೂರು
ಹೌದ್ರೀ ಹಾ ಇಲ್ಲಿ ಬಿಡ್ರಿ ಮತ್ತೆ ಅಕ ಮತ್ತೆಲ್ಲ ಅವು ಕಟ್ಗಲ್ಲ ಒಂದು ಎಂಟ್ರಿ ಬಕ್ರಿ ಒಂದು ಮೂರ್ ್ರಿಪ್ ಬ್ರಿ ಅ ಮತ್ತ ಬಾಾಣ್ ಬಾಗ ಇದ್ರು ಹಂಗೆ ಮ್ಯಾಲ ಕಟ್ಟಕ್ ಮತ್ತ ಬಂಡ ಹೆಂಗ ಅವ ರೇಟ್
ಬಾ ನಲವತ್ತ ಐದ್ ರೂಪಾಯಿಗಂದ್ರಿ
ನಲ್ವತ್ತೈದ್ ಅನ್್ರಿ ಅವ ಎಷ್ಟು ಎಂಬತ್ ಬರ್ತಾವ ಅನ್್ರಿ ನೂರ್ ಬರ್ತಾರ
ಎಂಬತ್ತ ಎರಡು ಬರ್ತಾವ್ರೀ ಎಂಬದ ರಕ್ಕ ಕೊಡ್ಬೇಕ ಎರಡ್ ಎಕ್ಸ್ಟ್ರಾ ಇರ್ತಾವ
ಆಾಡ ಎಷ್ಟ ಕೊಡದಾರ ಆಡ್ರಿ
ಹ್ಮ್
ಹ್ಮ್ ಅವು ಬಾಳಳ್ ನಲತ್ತ ಇದೆ ಅನ್್ರಿ
ಹ್ಮ್
ಎಷ್ಟು ಇಂಚಿನ ಬರಂಗ ಅವ್ರೀ
ನಿಮ್ಗೆ ಸೇಂಜ ಅಂತ ಅವ ಸೇಜ್ ಬಾರಲ್ಲ
ಹಂಗಂದ್ರ ಈಸ ಆ ಆರೆಂಚ ಇರ್ತಾವಳ್ರಿ
ಹ್ಮ್ ಆರು ಇಂಚಚ್ ಐದ ಇಂಚು ನಾಕು ಇಂಚು ಏಳು ಇಂಚಚ್ ಎಂಟ ಇಂಚು
ಅದಲ್ರೀ ಕಿಲ್ಲ ಫಸ್ಟಿಗೆ ಬುಡ್ ಕಟ್ಟಿ ಇರ್ತಿರಿ ಸ್ವಲ್ಪ ಹೊಜ್ಜಿರ್ಬೇಕಕ್
ಕುಡುಕ್ ಏಳು ಇಂಚ್ ಏಳು ಇಂಚ್ ಏಳು ಇಂಚ್ ಎಂಟ ಇಂಚ್ ಕಟ್ಟಬೇಕಕ್ಿ
ತಳಾಗ್ರ
ಹ್ಮ್ ಆಮೇಲ್
ಏಳು ಇಂಚಿನ ಅಂಗ್ರರಿ ಎಂಟ ಇಂಚ ಂಗ
ಎಲ್ಲಾ ಒಂದಿರು ಹೇಳೇಡ್ರಿ
ಅಲ್ಲಷ್ಟ ನವತ್ತೈದುೇಣ ಒತ್್ರ ನಲ್ವತ್ತು್ರೆ ಒಂತರ ಮತ್ತೆ ಕ ತುಂಬಾಕ್ಕೆ ಎಷ್ಟ ರೀ ಕಾಲಲಿ ಮಣಾ ಐದುಐನೂರು ಏ್ರ ಅವದು
ಹ್ಮ ರೀ ಅದಕ್ ಹದ್ಿನೈನೂರ ರೀ ಬಾಂಡಿ
ಬಾಂಡಿಗೆಗ್ ಹದಿನೈದುನೂರ ಹ ಆದ್ದೇನ್ರೀ
ಹ್ಮ್
ಬಾಂಡಿಗತ್ನ ಎಂಬತ್ ಬಾಂಡ್ ಬರ್ತಳರ ಹ ಹೌದ್ರಿ ಹ್ಮ್ ಗ ಗಾಡಿ ಬಾಡಿ ನಿಮ ಸೇವ್ ಮಾಡ್ರಿ ಎಡ್ ಎಡ್ ಸಾವಿರ ಹೇಳ್ರಿ
ಮೂರು ಸಾವಿರ
ಯಾಕ್ರ
ಮೂರ್ತ ರೇ ದೋ ನಳಿ
ಮತ್ತ ಯಾರ್ ಸಾವರ ಅಂದ್ರೆ ಹೇಳ್ರಿ ಹೆಗಳೇನೆೇ
ಅದ ಹ್ಮ ಮೂರ್ ರಿ ಏ ನ ನೀ ಕಂಪಿ ಸ
ಅಂದ್ರೆ ಕಡೆ ಕಡೆ ಒಂದ ಟ್ರಿಪ್ಗೆ ಒಂದ ಆರ್ ಸಾವ ಬಾರದ್ರೆ ಕಡೆ ಕಡೆ ಅಂದ್ರೆ
ಹ್ಮ್
ಬಳ ಇತೆ ಅದ ಕಟ್ಟ ಕಟ್ಟಿಬೇಕಂತಾದ್ರೆ ಅದಕ್ಕೆಲ್ಲ ಪಫೋನ್ ಹಚ್ಚಿದಿದೆ
ಹೌದು ಎಷ್ಟ
ಸ್ಟ್ಯಾಂಪ್ ಕಾರ್ಡ್ ಹೌದ್ರೀ ಒಂದ್ ಟ್ರಿಪಿಗೆ ಒಂದ್ ಆರ್ ಸಾವಿರ ಆದ್ರೆ ಹಂಗ ಅಂದ್ರ ಆರ್ಷಾರನ್ ಅವ ಅವ ನಾಲ್ಕಕ್ ಟ್ರಿಪ್ ಅಂದ್ರೆ ಅಷ್ಟ ಇಪ್ಪತ್ ನಾಲ್ಕ್ ಸಾವರ ರೂಪಾಯಿ ಐತ್ರಿ ಬರಿ ನಾಲ್ಕು ಟ್ರಿಪ್ ಬಾಂಡಗರಿ ಕಡಿ ಕಡಿವಳ ಲಕ್ಷ ಬರ್ತ್ರೆ ಬರೀ ಕಲ್ಲಿಂದ ಅಂದ್ರೆ
ಹಾ
ಕೈಲಿ ಬಿಡ್ತಿರಿ ಏನ್ ಮಿಷನ್ ಆದ್ರಿ ನಿಮ್ ಬಲ್ಲಿ
ಎರಡು ಅವರೀ
ಅಡ್ಡನ ಅವು ಇ ಮಿಷಿನ್ಲಿಂಗ ಮಿಷಿನ್ಲಿ ಅಷ್ಟು ಬಾಂಡ
ನಾವು ಎಪ್ಪತ್ ರೂಪಾಯಿ
ಕೊಯಾಗ್ರೆ ಬಾಳ್ ಐತ್ ಹ್ಮ್ ಹೌದೇ ಇದಕ್ಕೇನು ಮುರಿಬೇಕನ್ರಿ ಇದಕ್ಕ ಆದ್ರೆ ಅಲ್ಲ ಮತ್ತ ಅವರಿಗೆ ಅವರು ಮತ್ತ ಕೌಂಡ್ಯರಿಗ್ ಅಂದ್ರೆ ಒಂದ್ ಆರನೂರು ಎಂಟ್ ಎಂಟ ಎಂಟು ನೂರ್ ತನ ಎಲ್ಲ ಸೇಮ್ ಆತಾರಿ
ಹ್ಮ್
ಹೌದೌದ್ ರೀ ಅದೇ ಸುಮ ಅವೇ ಬೇಕು ನೋಡ್ರಿ ಮತ್ತ ಎಪ್ಪತ್ತೈದ್ರೀ ಎಪ್ಪತ್ ಐದು ಅಂದ್ರೆ ಬಾಳ ಎಪ್ಪತ್ ಮಾಡ್ರಿ ಮತ್ ಆ ಅವ ಮತ್ತೆಲ್ಲ ಸೀಿ ಕಟಗಲನ್ ಅಲ್ಲಿ ಸಿಗ್ತನ್ ಹೊಡೆಯಲ್ಲಿರ ಕೊಯ್ದನ್ ಸಿಕ್ತ ಅಂದ್ರೆ ಕಟ್ಟಲ್ಲ ಹೌದು ಹೌದು ಕೂಸಯ್ಯ ಮಚ್ಚ ನಡತರಿ ಹಂಗೆ ಸಮಚ್ಚ ನಿಮ್ ಮೂರೇ ದಿನ
ಹ್ಮ್